ಅಕ್ಕ ಏನ್ ಮಾಡ್ತಿದ್ದೀರಾ
ಸುಮ್ಮನೆ ಕೂತಿದೀನಪ್ಪ ನೀನು
ನಾವು ಸುಮ್ನೆ ಇದ್ದೀವಕ್ಕ ಕೆಲ್ಸಕ್ಕೆ ಹೋಗಿದ್ರಾ
ಇಲ್ಲಪ್ಪಾ ಮನೆಯಲ್ಲೇ ಇದ್ದೆ ನೀನು
ನಾವು ಮನೆಯಲ್ಲ ಇದ್ದೀವಕ್ಕ
ಹ್ಮ್ ಊಟ ಆಯ್ತಾ
ಅಡ್ಗೆ ಮಾಡಿದ್ ಇಿವಕ ತಿನ್ಬೇಕು ಇನ್ಮೇಲೆ
ಏನ್ ಅಡಗೆ
ಅಡ್ಗೆ ಮುದ್ದೆ ಸೊಪ್ಪ ಸಾಂಬಾರು ಆಮೇಲೆ ಚಟ್ನಿ ರೈಸ
ಹುನ ಇವತ್ತು ಸೊಪ್ಪೇನಾ
ಹಾ ಹಾ ನೀವ್ ಕರೆಕ್ಟಾಗ ಮಾಡ್ದಾಗ ಅಂತ ನೋಡಿ ನಮ್ದ್ ದೊಡ್ಡ ನಮ್ಗ ಸೊಪ್ಪ ತಗೋಬರ್ತೀನಿ
ಹಾ ಹಾ ಇವತ್ತೇನ್ ಸೊಪ್ಪು
ಇವತ್ತು ಆ ಸೊಪ್ಪ ಹೆಸರು ಗೊತ್ತಿಲ್ಲಕ್ಕ
ಸರಿ ಬಿಡು ಯಾವ್ ಸೊಪ್ಪಗಿದ್ರೆ ಏನು. ಪ್ರೋಟೀನ್ ತಸ್ಕೊಂಡ್ರೆ ಆಯ್ತು ನಾನಾ ಸಾಂಬಾರು ಮತ್ತೆ ಅನ್ನ ಮಾಡಿದೀನಪ್ಪಾ.
ಹ್ಮ್ ಸರಿಯಕ್ಕ
ಇತತ್ತು ಅದಕ್ಕೆ ಕಾಲು ಪಿಕ್ ಮಾಡಕ್ ಆಗ್ನಿಲ್ಲ
ಹಾ ಸರಿ ಸರಿ ಅಕ್ಕ ಆಯ್ತು. ತ್ತ
ಅದಕ್ಕೆ ಸರಿಯ ಸುಮ್ಮನೆ ಕೂತಿದ್ದೆ ಸರಿ ಅವ್ ಎರಡ್ ದಿನ ಹದಿನೇ ಯೋಚನೆ ಮಾಡ್ ಇದ್ದೇ
ಹಾ ಹ
ೆ ಕಾಲ್ ಬೇರೆ ಮಾಡಿತ್ತು ಕಾಲ್ ನಲ್ಲಿ ಮಾತಾಡ್ಲೇ ಇಲ್ವಲ್ಲ ಅಂದ್ಬಿಟ್ಟು.
ಹ್ಮ್ ಸರಿ ಬಿಡಿ ಅವತ್ ಮಾತಾಡ್ತಿರ್ಬೇಕಾದ್ರೆ ಅಣ್ಣ ಬೇರೆ ಮಗುನ ಹೊಡದ್ ಬಿಟ್ರ ಅವನ್ ಬರೆ ಅಲ್ತಿದ್ದ ಅದ ಅದರಿಂದ ಆಮೇಲೆ ಮನೆ ಒಳಗಡೆ ಹೊಂಟೋಗ್ಬಿಟವಿ ನೆಟ್ವರ್ಕ ಸಿಗ್ಲಿಲ್ಲ
ಹ್ಮ್ ಆಮೇಲೆ ನೆಟ್ವರ್ಕ್ ಸರಿ ಇಲ್ಲ ಸಿಗದಿಲ್ಲ. ಫುಲ್ ಪ್ರಾಬ್ಲಮ್ ಆಗುತ್ತೆ.
ಹಾ
ಈ ಸೆವೆನ್ ಓ ಕ್ಲಾಕ್ ಎಂಟ ಗಂಟೆ ಮೇಲೆ ಎಲ್ಲ ಮಾಡ ಮಾತಾಡಿದರೆ ಇಟ್ ನೆಟ್ವರ್ಕ್ ಸಿಗಲ್ಲ.
ಅದೆೇ
ಎಲ್ಲ ಸರ್ವೆ ಬ್ಯುಸಿಗಿಬಿಡುತ್ತೆ
ಹ್ಮ್ ಮತ್ತೆ ಕೈವತ್ತಿ ಏನ್ ಮಾಡ್ತಿದ್ರಿ ಒತ್ತುಗುನು
ಅಯ್ಯೋ ಏನಪ್ಪ ಇದ್ದ ದಿನ ಇದ್ದಿದ್ದೆ ಕೆಲ್ಸ ಏನು ಹೊಸದಏನ ಇಲ್ಲ ಬಿಡು.
ಹಾ ಸರಿ ಸರಿ ನೀವು ಎಷ್ಟ ಜನ ಅಕ್ಕ.
ನಾವ ನಮ್ದ್ ಒಂತರ ದೊಡ್ಡಫ್ಯಾಮಿಲಿ ಕಣಪ್ಪಾ ಹ್ಮ ನೀವು
ನಾವು ಹಂಗೇನೆ ಹಾ ಹಾ
ನೀವ ಹಂಗೇರ ಹ ಆಯ್ತ ಬಿುಡು ಎಷ್ಟನೇ ಕ್ಲಾಸ್ ನಿಮ ಮುಗ್ಸಿರೋದು
ಸೈನ್ ಪಿಯೋಕಾ ಸೈನ್. ಬೇ ಮುಿಸಬಿಟ್ಟು ಮನೆಯಲ್ಲ ಇದ್ದವಿ
ಸೈನ್ ಪು ಏನ್ ಮಾಡಿರೋದು
ಸೈನ್ಸೋಕ
ಅಯ್ಯೋ ಸೈನ್ಸ್ ಮಾಡಿ ಮಹಳಿದ್ಯಾ ನೀನು
ಏನ್ ಮಾಡೋದ ಅಕ್ಕ ಮನೇಲಿ ಕಳಿಸ್ತಿಲ್ಲ
ವ್ರ ಪಸ್ ಸೆಕೆಂಡ್ ಇಯರ್ ಇಲ್ಲಿ
ಹಾ ಪಸ್ ಕ ಮಹಾರಾಣಿ ಕಾಲೇಜ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಹ ಅಲ್ಲಿ ಫೀಸ್ ಎಲ್ಲ ಕಟ್ಬಿಟ್ಟು ಬಂದಿದ್ವಿ ಆ ಆಮೇಲೆ ಇವ್ರು ತಮಿಳ್ನಾಡುಗ ಹೋಗ್ಬೇಕು ು ಅಂತ ಅಂದಬಿಟ್ಟು ಓದೋದನ್ನ ಡ್ರಾಪ್ ಮಾಡಿಸ್ಬಿಟ್ರು ಆಮೇಲೆ ನಾವ್ ಅಲ್ಗೊಂಡಟೋದ್ರೆ ನೀನ್ ಎಲ್ಲಿ ಒಬ್ಬ ಳೇ ಮೈಸೂರಲ್ಲಿ ಇರ್ತೀಯಾ
ಅದೇನಾಯ್ತು ಹಾಸ್ಟೆಲ್ ತಾನೆ ಚೆನ್ನಾಗಿರ್ಬೋದ ಇಲ್
ಹ ಹಾ ಆಾಗ ವಸ್ಲಿ ಅಪ್ಲಿಕೇಶನ್ ಆ ಹಲಿಲ್ಲ ಸ ಆ ಇದ್ರಲ್ಲಿ ಒಬ್ನೆ ಇವರು ಇವಾಗ ಅಂತಲ್ಲ ಒಬ್ಳನ ಎಲ್ಲೂ ಬಿಟ್ಟ ಮಾಡೋದು ಇಲ್ಲ
ಇ ಮತ್ ಒಬ್ಳನ್ ಯಾವಾಗ ಕಳಿಯೋದು ಹುಬ್ಳ್ಳಿ ಹುಬ್ಳ್ಳಿ ಅಲ್ಲಿ ಬಿದ್ದವಳ ಹುಬ್ಳ್ಳಿ ಅಲ್ಲಿ ಹೋಗಬೇಕು ಅವ ಫ್ಯಾಮಿಲಿ ಜತೆಗ್ ಬರುತ್ತಾ ಒಾಗಿ ನೀನು ಹೋಗ್ದ ಅೇ ಇದೆಯಲ್ಲ ಯಪ್ಪ ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ ನೋಡ್ದ
ಹ್ಮ್ ಏನ್ ಮಾಡೋದಕ್ಕ ಕಲಿಸ್ಲಿಲ್ಲ ಫೋರ್ ಸಿಕ್ಸ್ಟಿ ಫೈವ್ ತೆಗ್ದಿದ್ದೆ
ಹವ ಯಾರು ಸೈನ್ಸ್ ಅ ಪತಿ ದೊಡ್ಡ ವಿಷಯ ಅಂದಬಿಟ್ಟು ಬಿ ಎಸ್ ಸಿ ಸೇರ್ಕತ್ತಾರೆ ನರ್ಸಿಂಗ್ ಸೇರ್ಕತ್ತಾರೆ ಏನೇನಲ್ಲ ಮಾಡ್ತಾರೆ ನೀನು ತಗೊಂಡು ಅದು ಸಿಕ್ಟಿಫೋರ ಪರ್ಸೆಂಟ್ ತಗೊಂಡು ನೋಡು ಹ ಇಲ್ಲ ನೀನು ಇಲ್ಲ
ಹ್ಮ್ ಪರ್ಸೆಂಟೇಜ್ ಬಂದು ಸೆವೆಂಟಿ ಒನ್ ಏನೋ ಹ್ಮ ಹಂಗ್ ಮಾಡದ್ರಿ ಇವರು ಇವಾಗ್ಲು ಕಲ್ಸಿ ಏನಾದ್ರು ತ್ತಿನಿ ಅಂತಂದ್ರೆ ಇನ್ನೇನ್ ಕಲ್ಸೋದು ಮದುವೆ ಮಾಡ್ಕೊಂಡ್ ಹೋಗ ಹಂಗಂತಾರೆ
ಹುಡ್ಕೊಂಡೋಡೈತ್ ಹಂಗಂದ್ರೆ
ಕುಕ್ಕ
ಮತ್ತೆ ನೀನ್ ಹುಡುಗನಿಗೆ ಆದರೂ ಹೇಳು ದಯವಿಟ್ಟು ನೀನ್ ಕಾಲದ್ರೆ ಮುಗಿತಿನಿ ಅ ನಾನು ಹಓದ
ಅವ್ರ ಹಂಗೆ ಅಂತಾರೆ ಓದಿಸ್ತೀನ್ ಬಿಡು ಅ ಅಂತಾರೆ ಅವ್ರ್ದಲ್ಲ ಏನು ತೊಂದ್ರ ಇಲ್ಲ ಅಂತ ಇವಾಗ ಹಂಗ ಅಂತಾರೆ ಓದಿಸ್ತೀನಿ ಅಂತ ಆಮೇಲೆ ಮದ್ವೆ ಆದ್ಮೇಲೆ ಏನ್ ಮಾಡ್ತಾರ ಗೊತ್ತಿಲ್ಲ
ದಯವಿಟ್ಟು ಓದು
ಹ್ಮ ಹಂಗೆ ಇಲ್ಲಾಂದ್ರೆ ನರ್ಸಿಂಗ ಆದ್ರು ಕಲ್ಸಿ ಹೋಗಿ ಅದನ್ನ ಇದ್ರು ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಕಳಸ್ಲಿಲ್ಲ ಮನೇಲಿ
ಮತ್ ಜಿ ಎನ್ ಎಂ ಮಾಡ್ಬಿಡು ಬಿ ಎಸ್ ಸಿ ನರ್ಸಿಂಗ್ ಮಾಡ್ರ ನಮಗೆ ಒಳ್ಳೆ ಎಜುಕೇಶನ್ ಐತೆಂದ್ಗಡಕ ಎಂತ ಯಾವ್ ರೀತಿ ಐತೆ ಗೊತ್ತಾ ಹಿ ಭರವಸೆಜ ಎಲ್ಲ ಆರ್ಸ್ ಮಾಡ
ಹ್ಮ್
ಆರ್ಟ್ಸ್ ಮಾಡಿ ಎಲ್ಲ ಹೋಗ ಅಜ್ಜ ಏನಂದ ಸರ್
ಅದೇ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೆ ಸೈನ್ಸ್ ಅಲ್ಲಿ ಆದ್ರ ಬೇಸಿಕ್ ಮೇಲೆ ಬಿ ಸಿ ಎ ಕೋರ್ಸ್ ತಗೊಂಡಿದ್ದೆ ಕಾಲೇಜ್ ಕಾಲೇಜ ಮಹಾರಾಣಿ ಕಾಲೇಜ ಅಲ್ಲಿ ಕಳಿಸತೇ ಹೋದ್ರು
ಅಯ್ಯವತ್ತುಗ ಏನ್ ಹೋದ್ರ ಹೋಗುತ್ತೆ ಜಏನಮ್ಮದ್ ಸರ್ಕೊ ಬಿಡು
ಹ ಹಂಗೆ ಮಾಡ್ಬೇಕು ಅಕ್ಕ ಮುಂದಕ್ಕೆ ನೋಡೋಣ ಇನ್ನು ಮದ್ವೆ ಆದ್ಮೇಲೆ ಇನ್ನು ಅವ್ರ್ ಏನ್ ಮಾಡ್ತಾರಬಹದು ಇನ್ನ ಎರಡು ತಿಂಗಳು ಅಲ್ಲಿರೋದು ಮದುವೆಗೆ
ಹಂದು
ಹ್ಮ್
ಚನ ಬುಡು
ಹ
ನೀ ಬಿ, ಎಸ್ ನರ್ಸಿಂಗ್ ಎಲ್ಲ ನಾಲ್ಕು ವರ್ಷ ಮಾಡಿದ್ರೆ, ನಿಜ ನಿನಗೆಚೆನ್ನಾಗಿರೋ ಫೀಚರ್ಸ್ ಸಿಗುತ್ತೆ. -
ಹ್ಮ, ಕಲ್ಸ-
ಇದಾದ್ರು ಹತ್ತು ವರ್ಷ. - ಹ ಹ್ಮ್, ಇದಾದ್ರೂ ನೂನಸಿಂಗ ಮೂರು- ಇಷ್ಟ ಮಾಡ್ಬಿಟ್ಟು ಆ ಕಡೆ ಬಿ, ಎಸಿ, ನರ್ಸ್ಂಗ ಹೇಳ್- ಮಾಡ್ಬೋದು. - ನಿಮ ರೆಟಾಗ ಬ ಸರ್ಕೊಂಡ್ರೆ ನಾಲ್ಕೇ ವರ್ಷ, - ಆಯತಾ, ಸರಿ ಆಯತು. - ಬೇಗ ಮುಗದಹೋಗಬಿಡತೆ. -
ಅದೇ
ಓದಸೋದು, ಓದಸಿ ಸೈನ್ಸ್ ಓದಸಿ ಆಮೇಲೆ ಓದಸಲ್ಲ ಅಂತ., - ತಾರಲ್ಲ ಅದು ನಿಮ್ಮ- ಒಮ್ಮವರುೋಗಿ ಕೈ ಮುಗಿಬೇಕು
ಏನಗೂ ಕಲ್ತೆವರು ಈ ಜಾತ್ಕ ಅದು ಇದು ನೋಡಿ, ನೋಡಿ, ನೋಡಿ ಆ ಅವ್ರು ಹೇಳದನ್ನ ಕೇಳ್ಕೊಂಡ್ ಕಳಸ್ತೇ ಹೋದ್ರು, ಹ ಅಲ್ಲಿ ಕಡೆವ್ರು ಹಂಗೇತಾನೆ ಆ-
ಹ್ಮ, ನೀವು ಈ ಜಾತದಿಂದ ಏನ್ ಬರುತ್ತೆ. ಏನ್ ಬರಲ್ ನೋಡ್ರ ನಿನ್ ಮುಗಸಿ ಎಷ್ಟ ಎಷ್ಟ್ ವರ್ಷ ಐತಿ ನೀನು., -
ನಾನ್ ಮುಗಸ- ಪ್ರತಿ ನಾಲ್ಕೈದ್ ವರ್ಷ ಆಯ್ತು ಅನ್ಸುತ್ತೆ. -
ನಾಳ ಕೈಷ್ಟೆ ಮಹೇಲಿ ಸುಮ್ನೆ ಇರೋ ಬದ್ಲು ಅದಾದ್ರರು ಮುಗ ಮುಗ್ದೋಗ.
ಹ್ಮ್, ಟೂ ತೌಸ್ ಟ್ವೆಂಟಿ ಟೂ ಅಲ್ಲಿ ನಾಲ್- ವರ್ಷಕ
ನಾಲ್ಕ ವರ್ಷದಲ್ಲಿ ಅಪ್ಪ ಅವರು ನಾಲ್ಕ ವರ್ಷದಲ್ಲಿ ಬಿ, ಎ ಸಿ, ನರ್ಸಿಂಗ್-
ಮುಗ್ದೋಗ್ತಿತ್ತು. ಇವಾಗ ಜಾಬು ಮಾಡ್ಬೋದಿತ್ತು.
ಹ್ಮ, ಜಾ ಬುರಿ ನ ಬಿ, ಎಸಿ ಮಾಡ್ರೆ ನಿನ್ಗಳ ನಲ್ವತ್ ಸಾವಿರ ಮೂವತ್ ಸಾವಿರ ಹಂ ತಗೋಬೋದ. ಆಐತಿತ್ ನೀವು-
ಹ್ಮ್, ಮನೇಲಿ ಸುಮಮ್ಮ್ನೆ ಕುಳ್ಸಿದ್ರಲ್ಲ ಸರಿ ಕರೆಂಟ್ಸ್ ಬಾಂಡಿಂಗ ಆದ್ರರು ಮಾಡ್ಕೋಬೇಕಿದ. - ತಾನೆ- ನೋಡ್ ಕಳ್ಸಲ್ ಅಂದ್ರಲ್ಲ ಕರೆಸ್ಪಾಂಡಿಂಗ್ ಅದ್ರು ಮಾಡಿದ್ರು, ಅದಾದ್ರರು ಮುಗಿದಿತ್ತಲ್ಲಾ,.
ಹ್ಮ್ ಅದ್ ಹೇಳುದ್ರು ಅಂದ್ರೆ ಮದುವ ಮಾಡ್ಕ ಕೋತಾರಲ್ಲ ಅವ್ರು ಹೇಳಿದ್ರು ಆದ್ರೆ ನನ್ಕದು ಇಷ್ಟ ಆಗ್ಲಿಲ್ಲ ಮದ್ ಹೆಂಗ ಮನೇಲ್ ಮಾಡ್ಕೊೊಳ್ಳೋದು ಅಂತ ಹ ಅದಕ್ಕೆ ಓದಿಲ್ಲ
ಪಾಪ ಚೆಂದ ಗಂಡುಗಾದ್ರು ಏರು ಅಪ್ಪ ನಮ್ಮ ಅಪ್ಪ ಅವರಾದ್ರು ನನ್ನ ಆ ಈಗ ಸ್ವಲ್ಪದ್ರ ಇನ್ನು ಬೇ ನನ್ನ ಆಸೆನ ಪೂರೈಸು ಅಂತ ಅನ್ನು
ಹಾ ಹಾ
ಏನಕ್ಕ
ನಿಂಗಳು ಓದಕಿಷ್ಟ ಇಲ್ವಾ
ಓದಕ್ಕೆೆಲ್ಲಾ ತುಂಬಾ ಇಷ್ಟ ನಾನೆಲ್ಲ ಹೋಗ್ತೀನಿ ಹೋಗತ
ಹಂತತ್ ಈ ನಾಲ್ಕು ವರ್ಷನ್ ಸುಮ್ನಿರು ಹೂ ಮದ್ಲು ಕರೆಟ್ಸ್ಪಂಡಿಂಗ್ ಮಾಡಿದ್ರೆ ಎಷ್ಟು ಮೇಲ ಆಗ್ತಿತ್ತಲ್ಲ
ಇತ್ತು ನಂಗೆ ಮನೇಲಿ ಹೆಂಗ ಓದೋದು ಹಂಗ ನ ಇ ಇದ್ರಲ್ಲಿ ಅದನ್ನ ನಾವ ಇದ ಮಾಡ್ಲಿಲ್ಲ
ಅದೇನದು ಎಕ್ಸಾಮ್ ಅಷ್ಟೇ ಬರೆಯೋದು ಏನ್ ಅಸೈನ್ಮೆಂಟ್ ಎಲ್ಲಾ ಕೊಡ್ತಾರೆ ಅಸೈನ್ಮೆಂಟ್ ಬರದು ಬಿಟ್ಟು ಎಕ್ಸಾಮ್ ಬರಿೀಬೇಕು ಅಷ್ಟೇ
ಹಾ
ಮತ್ತೆ ಊತ ಇತ ಈ ನ ಸಿಂಗಬಊಟ್ಟು ಸುಮ್ಮನೆ ಇದ ಅನ್ ಬಿಟ್ಟು
ಹ ಏನ್ ಮಾಡದ ಅಕ್ಕ
ಇ ಯಾಕ ಈ ರೀತಿ ಎಲ್ಲಾ ಮಾಡ್ತಾರ ಗೊತ್ತಿಲ್ಲಪ್ಪ ಇನ್ನು ಆ ಕಾಲದ ರೀತಿನೇ ಮೈಂಡ್ಸೆಟ್ ಿದ್ರೆ ಹೆಂಗ
ಯಾವ ರೀತಿ ಇದೆಲ್ಲ ಇದ್ರೆ ಹೋಗಪ್ಪ ಏನಂತ ಹೇಳದು ಅವೆಲ್ಲ ನೋಡಣ ಅವೆಲ್ಲಾ ಎಷ್ಟು ಓದಿದೀವಿ ಇವತ್ತ
ಹ್ಮ ಡಿಗ್ರಿ ಮುಗಸಿದೀರಾ
ನಾನ್ ಡಿಗ್ರಿ ಮುಡಿಸಿಿದನ ಅಂದೇನ ಮನೆಯಲ್ಲಿ ಕಡಿಮೆ
ಹಾ
ನನ್ ತಂಗಿ ಡಿಗ್ರಿ ಮುಗಿಸಿ ಮುಗಿ ಎಲ್ ಎಲ್ ಬಿ ಮುಗಿಸಿ ಈಗ ಬಿ ಇ ಮಾಡಿದಿದ್ದಾರೆ ನಮ್ಮ್ ಅಕ್ಕ ಬಿ ಕಂ ಮುಗಸಿ ಎಂ ಕಂ ಮುಗಸಿದಿದ್ದಾರೆ
ಓ ಪರವಾಗಿಲ್ಲ
ನಾನು ಒಬ್ಬಳೇ ನಮ್ಮ ಮನೆಲಿ ಕಡಮೆ
ಹ್ಮ್ ನೀವು ಓದ್ಬೋದ ಇತ್ತಲ್ಲ ಅಕ್ಕ
ಆ ಸುಚ್ಚುವಷನ್ ಅಮೌಂಟ್ ಇರ್ನಿಲ್ಲ
ಹಾ ಅದೇ ಅರ್ಧ ಪ್ರಾಬ್ಲಮ್ ನಮ್ಮ
ಹ್ಮ್ ಅದೇ ಅಂತರ ಓದಿರ ಜಗದಲ್ಲಿ ದುಡಿರೋದು ದುಡ್ಡಿ ಇರೋ ಜಾಗದಲ್ಲಿ ಓದಿರಲ್ಲ ಹಂಗೆ ಆಗಿದ್ದು ಹಂಗೆ ಈಗಂತ ಮಾಡಿ ಕಷ್ಟಪಟ್ಟ ಡಿಗ್ರಿ ಮುಗಿಸಿದ್ರಲ್ಲ ಸಾಕು ಸಾಕು ಅಂತ ಅನಿಸಬಿಡ್ತು
ಹ ಹೌದು ಅಕ್ಕ ಹೆಂಗು ನಮ್ಗೆ ಅಷ್ಟ ಹತ್ತಿರದಲ್ಲಿ ಸೇರ್ಕೊಂಡಿದ್ದಕ್ಕೂ ಪರವಾಗಿಲ್ಲ ಇಲ್ಲಂತಂದಿದ್ರೆ ಫೀಸ್ ಗೀಸ್ ಕಟ್ಕೊಂಡಲ್ಲ ಓದಕ್ ನಮ್ಮಿಂದ ಆಗಲ್ಲ
ಅದು ನಿಜಾನ ಹೆಂಗೋ ಗೌರ್ಮೆಂಟ್ ಕೈ ಹಿಡಿತು ಹೌದು
ಇಲ್ಲ ಅಂತಂದ್ರೆ ಎಲ್ಲಿ ಅಕ್ಕ ನಮ್ಗೆ
ಎಲ್ಲಿ ಓದೋದು
ಹ್ಮ್
ಹ್ಮ್ ನೋಡಿ ಇವಾಗ್ಲುೂ ಏನು ಕಾಲ ಮಿಂಚಿಲ್ಲ
ಅದೇ ಅಕ್ಕ
ಏಜ್ ಆಗಿಲ್ಲ ನಿನ್ಂಗ ಚೆನ್ನಾಗಿ ಇನ್ನುೂ ಓದ್ಬೋುದು ಯಾವ ಊರು ಓದಿ ಮದುವೆ ಮಾಡೊ ಹುಡುಗ
ಎಲೆಮಲ್ಯ
ಓ ಅಲ್ಲೇ ಹತ್ತತ್ರನೇ ಆಯ್ತು ಮತ್ತೆ ಇಲ್ಲೇ ಎಲ್ಲಿ ಹುಡುಗ ನರ್ಸಿಂಗ
ಹ್ಮ್ ಹೇಳ್ತಾರೇ ಅವರುನು ಸೇರಿಸ ತಿನೇ ಓದ್ವಂತೆ ಬಿಡು ಅಂತ ಇವಾಗ ಹೇಳ್ತಾರೆ ಆಮೇಲೆ ಅವ್ರ ಅಪ್ಪ ಅಮ್ಮ ಏನೇಂತಾರ ಇವ್ರೇನ ತರಗೊತಿಲ್ವಲ್ಲ
ಅದು ನಿಜಾನೇ ಅಪ ಮಾಡ ಹಕಬೋದೆಲ್ಲಾ ಅದಿಕ್ಕೆ
ಹ್ಮ್.
ಗಸೆಸಲ್ಲಿ ಜೇನ ಮಾಡಿದ್ರೆ